ಹಲೋ ಹಾ ಹೇಳಿಬ್ರೋ ಏನ್ ಆರಾಮ ಹಾ ಕೇಳಸತಿದ್ದ ಬ್ರೋ ನಿಮ್ದು
ಹಾ ನನ್್ದು ಕಳ್ಸಿದ್ದ ಆರಾಮಿದ್ದೀರಾ
ಹಾ ಅರಾಮಿದೀವು ನೀವ್ ಅರಾಮಿದೀರಾ
ಹ ನಾನ್ ಆರಾಮಿದೇ ನೋಡಪ್ಪಾ ನೀನ್ ಆರಾಮಿದ್ಯಾ
ಹ್ಮ್ ಆರಾಮಿದ್ದೀನಿ ಏನ್ ಮಾಡ್ತಿದಾರ
ಏನಿಲ್ಲ ಸುಮನೆ ಕುತ್ಕೊೀ ನೋಡು
ಹೌದಾ ಏನ್ ಫೋನ್ ಅಷ್ಟತಿ ಇಲ್ಲ ಏನಿಲ್ಲ ಅಷ್ಟು ಬಿಝಿನ
ಏ ಆೇನ್ ಬೀಜನಿಲ್ಲ ಬ್ರೋ
ಹೌದಾ ಏನ್ ಏನ್ ಮಾಡ್ತಿದಿರಾ ಏ ಇಲ್ಲ ಬ್ರೋ ಇಲ್ಲಿ ಎಲ್ಲಾ ಕೆಲ್ಸ ಇರ್ತವೆ
ಹೌದಾ
ಹ್ಮ ಮತ್ತೇನ್ ಊಟಾ ಟೀ ಸ್ನ್ಯಾಕ್ಸ್
ಹಾ ಇವಾಗ ಟೀ ಆಯ್ತು ನಿಂದ್
ಹೌದಾ ನಮ್ದು ಆಯ್ತ್ ನೋಡು
ಹೌದಾ
ಹ್ಮ್
ಹ್ಮ ಮತ್ತೆ ಆರಾಮಿದ್ದೀರಾ
ಏ ಆರಾಮ ಇದೀವಪ್ಪ ನೀವು ಆರಾಮ ಇದಿರ ಅಲಾ
ಹ್ಮ್ ನಾನು ಆರಾಮಿದಿನಿ ನೋಡಪ್ಪಾ ಫೋನ್ ಹಚ್ತರಿ ಅವಗ ಅವಗ ಏನ್ ಫೋನೇ ಹಾಸ್ತಯಿಲ್ಲ ನೀವು
ಹ ಮತ್ ನೀವೆ ಹಸ್ತಿಲ್ಲ ಅದೀಕ್ಕೆ ಇವತ್ ನಾನೇ ಹಚ್ಚಿದ್ದ
ಹೌದಾ ಏನಪ್ಪಾ ಇವಾಗ ಇವಾಗ ಹಸ್ತಾಯಿರಿ ಇವಾಗ ಮಾತಾಡ್ತ ತಿದಿನಲ್ಲಾ ಈವಾಗ
ಏ ಮತ್ ನೀವ್ ಹಚ್ಲಿಲ್ಲ ಸಲಾಗೆ ಏನ್ ಮಾಡ್ತಿದಾರಾ ಸಾಹೇಬ್ರ ಅಂತೇಳಿ ಹಚ್ಚಿದ್ದೆ ನಾನು
ಹೌದಾ
ಹ್ಮ್ ಎಲ್ಲಾ ಇವಾಗೆಲ್ಲಾ ಪಿ ಸಿ ಗಿಸಿ ಎಕ್ಸಾಮ್ ಬಿಟ್ ಪಿ ಸಿ ಎಲ್ಲ ಕಾಲ್ ಫಾರ್ಮ್ ಆಗಿದೆ ಸಿ ಆರ್ ಡಿ ಆರ್ ಅದಿಕ್ಕೆ ಅದಿಕ್ಕೆ ಅಷ್ಟ್ ಇದು ಮಾಡ್ತಿದಾರ್ ಏನಂತ ಹೇಳ್ ಸುಮ್ ಮಾಡ್ ನಾನಾ
ಹ್ಮ ಇಲ್ಲ ಓದ್ತಾ ಇರೋದು ಹ ನೀ ನೀವು ಓದ್ತ್ರರಿ ಹ ಓದಿ
ನಾವು ಓದ್ತಾ ಇದ್ದೀವಿ ಹಂಗೆ
ಹ್ಮ್
ಹ್ಮ್ ಓದ್ತಾ ಇದೀವಿ ನಾವ್ನು
ಅಂದ್ರೆ ನಿಮ್ಮ ಮನೆಲಿ ಯಾರಾದ್ರೂ ಆದ್ರು ಇನ್ನೋವರಿಗಿ ಗೌರ್ಮೆಂಟ್ ಜಾಬ್ ಇದೆಯಾ ನಿಮ್ಮ ಮನೆಲಿ ಯಾರ್ಗೆ ಯಾರಿಗಾದ್ರು
ಇಲ್ಲ ಇಲ್ಲ ಇಲ್ಲ ಯಾರಿಗ ಗೌರ್ಮೆಂಟ್ ಜಾಬ್ ಇಲ್ಲ ನಮ್ಮ್ ಅಕ್ಕ ಇದಾರೆ ಬಟ್ ಅದು ಕಾಂಟೆಕ್ಟ್ ಕಾಂಟೆಕ್ಟ್ ಬೇಸ್ ಮೇಲೆ ಇದೆ
ಹೌದಾ ಯಾವ ಯಾವ್ ಜಾಬ್ ಮಾಡ್ತಾ ಇದಾರೆ
ಹ ಅದು ನರ್ಸಿಂಗ್ ಬಿ ಎಸ್ ಸಿ ನರ್ಸಿಂಗ್ ಮಾಡಿದ್ದಾರೆ
ಹ್ಮ್ ಹ್ಮ್
ರಾಯಚೂರಲ್ಲಿ ರಿಮ್ಸ್ ಇದೆಲ್ಲಾ ಹಾಸ್ಪೆಟ್ಲ್
ಹ್ಮ್
ಹ್ಮ್ ಅದ್ರಲ್ ಇದಾರೆ ಅವರು
ಹೌದಾ ಹ್ಮ ಹ್ಮ ನೀವು ನೋಡಿ ನೀವು ಒಂದ್ ಜಾಬ್ ಮಾಡಿ ಯಾವ್ದಾದ್ರು
ಮಾಡ್ಬೇಕ್ ಇವಾಗ ಅದೆ ಯಾವ್ದೊಂದು ಈಸತಿ ಹೊಡಿಬೇಕಂತಿದೆ
ಹ್ಮ ಹ್ಮ
ಹ್ಮ್ ಈ ಸತಿ ಹೊಡ್ ಪಕ್ಕ ಹೊಡಿಬೇಕಂತ ಇದೆ ಸತಿ ನೋಡ್ಬೇಕ ಏನಾಗುತ್ ನಾ ಅದ್ರಾಗ್ ಬೇರೆ ಇವ್ರು ನಡೆಸ್ತಿದ್ದಾರೆ ಕೆಇ ದೊರು
ಹ್ಮ್ ಫುಲ್ ಟಫ್ ತೆಗೀತಾರ ಅವರು ಎಕ್ಸಾಮೂ
ಹ್ಮ್ ಅದ್ ಸಲಾಗೆ ಹ್ಯಾಂಗೊ ಒಂದ್ ಮಾಡಿ ಇವತ್ ಫುಲ್ ಟ್ ಎಕ್ಸಾಮ್ ಮಾತ್ರ ಎರಡ್ ತಿಂಗಳಿಂದ ಫುಲ್ ಪ್ರಿಪೇರ್ ಆಗಿದೇನೆ
ಹ್ಮ್
ಹ್ಮ್ ಬಾಳ ಅಂದ್ರ ಬಾಳ ಪ್ರಿಪೇರ್ ಆಗಿದ್ದೀನಿ ಹೆಂಗನ ಈ ಸತಿ ಹೊಡಿಲೇಬೇಕ
ಹೌದಾ
ಹ್ಮ್
ಏನ್ಕ ಒಂದು ಗೊತ್ತಾಗ್ತಿಲ್ಲ ಏನ್ ಯಾವ್ದ್ ಓದ್ಬೇಕುಕ್ ಯಾವದೆಲ್ಲಂದ ಗೊತ್ತಾಗ್ತಿಲ್ಲ
ಆಕ
ಇಲ್ಲ ಯಾವ್ದದ್ ಬುಕ್ ಇವಾಗ ಎಕ್ಸಾಮ್ ತಾನೆ ಬಂತಲ್ಲ
ಹಾ
್ಮ ಅದಕ್ಕೆ ಯಾವ್ದಕ್ು ಯಾವ್ದಂಗ ಗೊತ್ತಾಗ್ತಿ ಇಲ್ಲ
ಹೌದಾ
ಹ್ಮ್
ಹಓದು ಯಾವ್ದೋ ಒಂದು ಹೊಡಿಬೇಕು ಓದತಿರ್ಬೇಕು ಹಾಕ್ತಿರ್ಬೇಕು ಹೊಡಿಬೇಕು ಸಿಕ್ಕರೆ ಪುಣ್ಯ ಸಿ ್ರ ಮತ್ತತ
ಹ ನನ್ ಕಲ್ಲ ಎಷ್ಟ ಆಗುತ್ತೆ ಅಷ್ಟು ನಾ ಎಷ್ಟ ಆಗುತ್ತೆ ಅಷ್ಟು ಟ್ರೈ ಮಾಡ್ತೇನಿ ಹ್ಮ ಅಂದ್ರೆ ನಾನ್ ಸೋಲು ಎಂದ ಒಪ್ಪಕೊಡೋದಲ್ಲ ನಾು
ಒಕೋಬಾರ್ದ ಯಾವತ್ತಿದ್ರು ಯಾವಾಗ ಅಂದ್ರ ಒಡ ಹೊಡ ಹೀವ ಅಂತ ಹೇಳಿ ಆಾಕಂದಿರ್ಬೇಕು ಗೋಲ್ಲ
ಹ್ಮ್ ಇಲ್ಲ ನಂದು ಕೂಡ ಅದೇ ಇದೆ ಡ್ರೀಮು ಮತ್ತೆೇನಿಲ್ಲಪ್ಪಾ ನೀನ್ ಹೇಳ್ಬೇಕಿಲ್ಲ
ಹಾಗ ನಾವವು ಏನ ಇಿಲ್ಲ ನೋಡಪ್ಪಾ ನಾವು ಅದೇ ಓದದ ಊಟ ಮಾಡದು ನಮ್ಮ ಅದೇ ತಲೆಯಲ್ಲಿ ಕುೂಂತಿದೆ ಯಾವಾಗ ಜಾಬ್ ತಗೋಬೇಕು ಯಾವಾಗಿಲ್ಲ ಅನ್ನಂತ
ಹೌದಾ
ಸ್ಟೇಟಸ್ ಆಾಕ ಎಲ್ಲಾ ಸ್ಟೋರಿ ಸ್ಟೇಟಸ್ ಆಾಕ್ತಿರ್ತಾರ ನಮ್ಗೆ ಯಾಕ ಸಿಗ್ಲಿಲ್ಲಪ್ಪಾ ನಮ್ಮ್ ಮನೆ ಬರಕ್ ಚಲೋ ಲ್ಲ ಏನ ಆತರ ಅನ್ಸ್ಬಿಡ್ತೇತಿ ನಾವಂದ್ರರು
ಹ್ಮ್
ಅವ್ರೆಲ್ಲಾ ಆರ್ಮಿ ಗಿರ್ಮಿ ಆಗ್ತಿರ್ತಾರ ನಾವೆಲ್ಲಾ ಇನ್ನ ಪೊಲೀಸಿಗೆ ಇಷ್ಟು ಒದ್ದಾಡ ಕುಂತೀವಿ ಅಂತ
ಹೌದಾ ನೀವು ಟ್ರೈ ಮಾಡ್ಯಪ್ಪಾ ನಿಮ್ದು ಟ್ರೈ ಮಾಡೋ ಎಲ್ಲಾ ಆಗತ್ತೆ
ಮತ್ತೆ ಆಡ್ ಮೂರ್ ಸತಿ ಬರ್ತಿದ್ಯಾ ಆಗ್ಲಿಲ್ಲಾ ಅದಿಕ್ಕೆ ಒಂದ್ಸತಿ ಎಕ್ಸಾಮ್ ಫಲ್ ಆಯ್ತು ಫಿಸಿಕಲ್ ಫೇಲಾಯ್ತು ಏನೋಸತಿ ಮುಗಿತ ಡಕ್ಯುಮೆಂಟ್ಸ್ರಿ ವೆರಿಫಿಕೇಶನ್ ಏನು. ಅಮೌಂಟ್ ಕೇಳಿದ್ರು ಅದಿಕ್ಕೆ. ಮತ್ತ ಏನ್ ಮಾಡರಕಾಗಲ್ಲ ಅಂತ ಸುಮ್ಮನಾಗಿದ್ದೇನೆ.
ಹೌದಾ ಎಷ್ಟು ಕೇಳಿದರು.
ಹ ಕೇಳಿದ್ರ ಹಾ ಮಾ ಹತ್ತು.
ಹ್ಮ ಹೌದಾ
ಹ್ಮ
ಹ್ಮ್ ಹ್ಮ ಏನ್ ಮಾಡ್ಬೇಕು ಒಂದು ಗೊತ್ತ ಕಿಲಬರ.
ಏನ್ ಮಾಡ್ತರ ಮತ್ತೆ ಸಾಕಾಗಿದೆ
ಹ್ಮ್ ಹ್ಮ್
ಯಾವ್ದ ಎಕ್ಸಾಮ್ ಎಲ್ಲ ಕ್ಲಿಯರ್ ಆಗಿರ್ತಾವ ಅಮೌಂಟ್ ಕೇಳಿರ್ತಾರೆ ಯಾವ ಕ್ಲಿಯರ್ ಆಗಿರಲ್ಲ ಎಲ್ಲಿನ್ ಎಕ್ಸಾಮ್ ರ್ಯಾಂಕಿಂಗ್ ಚಲ ಒಂದಿರ್ತ ಅಲ್ಲಿ ಕಟ ಆಪ್ ನಿಂತಿರ್ತದ
ಹ್ಮ್
ಅಲ್ಲಾ ಹಂಗೆ ಆಗಬಿಟ್ಟಿದೆವಾಗ ಏನ್ ಮಾಡ್ತರ ಮತ್ತೆ
ಅ ಏನಾದ್ರರು ಮಾಡಿ
ನಾ ಮಾಡಬೇಕ ಕೆಸ್ ಹೆಂಗ ಹೊಡಿಬೇಕಂತ ಇತಿ ಪ್ಲಾನು
ಹ್ಮ್
ಒಡ ಓಡಿದಬೇಕ
ನೋಡಿ ಹೊಡಿ ಆರಾಮ ಆರಾಮ ಆಗತ ಬೊ ಬ್ರೋ ಟ್ರೈ ಮಾಡಕಷ್ಟೆ.
ಹ ಹಂಗೆ ಟ್ರೈ ಮಾಡ್ತಿರ್ಬೇಕು ಸಿಕ್ಕರೆ ಪುಣ್ಯ ಸಿಗ್ಲಿ ಅಂದ್ರೆ ಮತ್ತೆ ಟ್ರೈ ಮಾಡ್ತಿರ್ಬೇಕ ಹಂಗೆ. ಸಿಗ್ಲಿಲ್ಲ ಅಂತ ಹೇಳ್ರ ಸುಮ್ ಕುಂದ್ರದ ಆಗಲ್ಲ ಹ್ಮ್್ಮ
ಹ್ಮ್
ಮತ್ತೇನ್ ಮಾಡ್ತಿದ್ದಾರಾ ಏನ್ ಸಮಾಚಾರ ನೀವು ಪೇಪರ್ ಆಗ್ತಿದ್ದರ ಎಕ್ಸಾಮಾ.
ಹಾಪ ಆತ ನೀವು ಪ್ರಿಪೇರ್ ಆಗ್ತಿದರಾ.
ಹ್ಮ್ ಅದೇ ಹಾಕ್ತಿದ್ದಿದ್ದು ನಾನುನು. ಹೂ ಹೌ ಇವ ನಿಮ್ ದೋಸ್ತ್ ಎಲ್ಲದಾನ ಅತ ನಿಮ್ ರೂಮಲ್ಲಿ ಇರ್ತಿದ್ನಲ್ಲ.
ಊರಿಗೆ ಹೋದ ನ ಊರಿಗೆ ಊರಲ್ಲಿ ತಿರುಗುತ ಇದ್ದ ಅಂತೆ ಹ ಕೇಳಿದೆ ಮಾತಾಡಿ.
ಹೌದಾ ಉರ ಉ ಊರಿಹೋಗಿದಾನ
ಕೆಲ್ಸ ಇದೆ ಅಂತ ಊರಲ್ಲಿ ಅದಕ್ಕೆ ಸ್ವಲ್ಪ ಹೊ. ಊರಿಗೆ ಹೋಗಿದ್ದಾನೆ ಅವನು
ಅವಂದ ಏನಾಯತಿ ಯಾವ್ದೋ ಒಂದ್ರರು ಬರ್ಲಿಲ್ವಾ
ಒಂದು ಆಗ್ಲಿಲ್ಲ ಬ್ರೋ ಒಂದು ಕೂಡ ಆಗಿತ್ತು ಅವಂದು ಕೂಡ ರನ್ನಿಂಗ್ ಅಲ್ಲಿ ಫೇಲ್ ಆದ ಅವನ
ಹೌದಾ
ಹ್ಮ
ಹ ಹ್ಮ ಎಲ್ಲಿತ್ತ ರನ್ನಿಂಗ್ ಇ ಫಿಸಿಕಲ್.
ಇಲ್ಲೇ ರಾಯಚೂರಲ್ಲಿತ್ತು.
ಹ ಆಕ್ಚರಿಲ್ಲಿ ಯಾವ್ದು ಇದು ಅಗ್ರಿಕಲ್ಚರ್ ಎಲ್ಲ.
ಹಾ ಅಲ್ಲೇ ಅಲ್ಲೇತ.
ಗ್ರೌಂಡ್ ಬಾಳ ಅ ಸ್ಲಿಪ್ ಆಗುತ್ತೆ ಇಬ್ರೋ ಅದು.
ಹೌದಾ
ಹ್ಮ್ ನಾವು ಇ ಬಂದಿದ್ವಿ.
ಹ್ಮ್ ಅವತ್ ತುಂಬಾ ಮಳೆ ಬರ್ತಿತ್ತು
ಹ್ಮ ಹೌದು
ಹ್ಮ್ ಅದಕ್ಕೆ ಓಡೋಕೆ ಆಗಲಿಲ್ಲ
ಬಾಳ ಸ್ಲಿಪ್ ಆಗುತ್ತ ಅಲ್ಲಿ ಓಡಕ್ ಆಗಲ್ಲ ಬಾಳ ದೊಡ್ಡದಿದೆ ಗ್ರೌಂಡ್ ಅದ
ಹ್ಮ್ ನಿಜ
ಆಗಲ್ಲ ಅಲ್ಲಿ
ಹ್ಮ್
ಅಲ್ಲ ಎಲ್ಲಿ ನವೋದಯದಲ್ಲಿ ಎಲ್ಲೋ ಹಾಕ್ತಾರ ಅಂತ ಮಾಡಿದ್ದವ ನಾ ಅಲ್ಲಿ ಹಾಕಿದಾರೇನು ಜಾಸ್ತಿಯಲ್ಲಿ ಅಲ್ಲೆ ನೆಡಿ ಜಾಸ್ತಿಯಲ್ಲ ಅಲ್ಲೆ ಆಕ್ತಾರ ಏನು
ಹಾ ಎಲ್ದು ಆಲ್ಮೋಸ್ಟ್ ಎಲ್ಲ ಅಲ್ಲೇ ಗ್ರೌಂಡ್ ಇರೋದಲ್ಲ
ಹಾ ಹಾ ಹಾ
ಹ್ಮ್ ಅದಕ್ಕೆೇ
ಇಲ್ಲ ಇದೆ ಬಿಡು ಅಲ್ಲಿ ಗಾಂಧಿ ಸ್ಟೇಡಿಯಂ
ಈ ಗಾಂಧಿ ಸ್ಟೇಡಿಯಂ ಇನ್ ಹಾಕಿಲ್ಲ ನಮ್ಗೆ ಅದೇ ಫಸ್ಟ್ ಅಲ್ಲ ನಾನು ಒಂದೇ ಸತಿ ಅಲ್ಲ ಹೋಗಿದ್ದು ಗ್ರೌಂಡ್ಗೆಲ್ಲಿ
ಹೌದ ಹಾ ಹಾ ಹಾ ಎಲ್ಲ ಈ ಕಡೆ ಎಲ್ಲಾ ಇದೆ ಬಿಡು ಗಾಂಧಿ ಸ್ಟೇಡಿಯಂ ಅಲ್ಲೇ ಅದಿಕ್ಕೆ ಅಂದೇ
ಹೌದ
ತೆಗಿಬೇಕಂದ್ರೆ ಎಲ್ಲ ಏನ ಆಗ್ತಾರ ಏನೋ ಒಂದು ಮಾಡ್ತಾರೇ
ಹ್ಮ್ ಹ್ಮ್ ಅದಕ್ಕೆಲ್ಲ ಹಾಕಿ
ಹ್ಮ್ ಎಷ್ಟು ಜನ ತೆಗಿಬೇಕು ಎಷ್ಟು ಜನ ತಗೋಬೇಕ ಅಂತ ಅಂದಿರ್ತಾರ ಆಯ್ತ ರರನ್ನಿಂಗ್ ಅಲ್ಲಿ ಫೇಲ್ ಮಾಡಿರ್ತಾರ ಇಲ್ಲಾ ಅಂದ್ರೆ ಹೈಟ್ ಹೈಟ್ ಹೈಟ್ ಜಾಸ್ತಿ ಇಟ್ಟಬಿಡ್ತಾರ
ಹ್ಮ್
ಹ್ಮ್
ಏನ್ ಮಾಡಬೇಕು ಗುರು ಏನ್ ಒಂದು ಗೊತ್ತಾಗ್ತಿಲ್ಲ
ಏನ್ ಮಾಡಕ್ಕ ಆಗಲ್ಲ ಬಂದಂಗ ಅನುಭವದ ಮುಂದ ಹೋಗಬೇಕಾಗುತ್ತೆ
ಹೌದಾ ನೀವ ಹೋಗಿದ್ದೀರಾ ಗ್ರೌಂಡ್ಗೆ ಒಂದ್ಸತಿ ಆದ್ರು
ಹ್ಮ ಅವ ನಾನ್ ಹೈಸ್ಕೂಲ್ ಇದ್ದಾಗ ಬಾಳ ಕ್ರಿಕೆಟ್ ಆಡಕ್ ಅಲ್ಲೇ ಹೋಗ್ತಿದ್ದೇ ಬ್ರೋ ನಾವು ಡೈಲಿ
ಹೌದಾ
ಹ್ಮ್
ಹ್ಮ್ ಹ್ಮ
ಹಾ ಬಾಳ ಸ್ಲಿಪ್ ಆಗುತ್ತ ಬಾಳ ಕ್ರಿಕೆಟ್ ಅಲ್ಲಿ ಬಾಳ ಆಡೀವಿ ನಾವು
ಹೌದ ಇಲ್ಲ ಅಲ್ಲಿ ತುಂಬಾ ಮಳೆ ಬರ್ತಿತ್ತು ಆವ್ತು ಅದಕ್ಕೆ ಆಗ್ಲಿಲ್ಲ
ಹ ಹೌದಾ
ಹ್ಮ್ ಅಕಂದ್ರೆ ಓಡ್ತಿದೆ ನಾನು ತುಂಬಾ ಮಳೆ ತುಂಬಾ ಮಳೆ
ಹಾ ಹಾ ಹಾ
ಹ್ಮ್ ಮಳೆ ತುಂಬ ಆಯ್ತಪ್ಪ ಅದಕ್ಕೆ ಓಡಕ್ ಆಗ್ಲಿಲ್ಲ
ಹೌದಾ
ಹ್ಮ್
ಹ ಸರ್ ಟ್ರೈ ಮಾಡಿ ನೋಡು ಹಗೆ ಹೊಡೀರಿ ಎಷ್ಟ್ ಹದ್ನಾರನೂರ ಹದ್ನ ಹದ್ನಾಕ್ನೂರ್ ಇತ್ತಮ್ಮ.
ಅದು ಹದ್ನೂರ ನೂರು ಇತ್ತು.
ಹೌದಾ
ಹ್ಮ್
ಹ ಹ
ತ
ಇಲ್ಲ ಅವಂದು ಸೇಮ್ ಇತ್ತು
ಹ್ಮ ಮಳೆ ಬಂತಲ್ಲ ಅದಕ್ಕೆ ಓಡಕ್ ಆಗ್ಲಿಲ್ಲ ಅವ
ಹೌದೌದು ಮಳೆ ಬಂದ್ರೆ ಓಡಕ್ ಆಗಲ್ಲ ಅಲ್ಲಿ ಎಲ್ಲೂ ಓಡೋಕ ಆಗಲ್ಲ ಮಳೆ ಬಂದ್ರೆ
ಹ್ಮ್ ಹ್ಮ್ ಅದ್ಕ್ಕೆ ನನೂ ಕೂಡಕಾಗ್ಲಿಲ್ಲ.
ಹ್ಮ ಹಾ
ಹ್ಮ್ ಮತ್ತೆ ಆರಾಮಿದ್ರೆ ತಾನೇ ಐಟು ಐಟ ಎನ್? ತುಂಬ ಮಸ್ತ್ ಹೈಟ್ ಇದೆ.
ಹೌದಾ ನಮ್ದು ಒಂದು ಸೆವೆಂಟ ಇ ಒನ್ ಸಿಕ್ಸ್ಟಿ ನೈನ್ ಒನ್ ಸೆವೆಂಟಿ ಇದೆ.
ಹೌದಾ
ಹ್ಮ್
ಹ್ಮ್ ಈಗ ನಂದು ಒಂದು ಒನ್ ಸೆವೆಂಟಿ ಏಟ್ ಇದೆ.
ಒನ್ ಸೆವೆಂಟಿ ಏಟಾ
ಹ್ಮ್
ಹ್ಮ ಹ್ಮ್ ನಾಳೆ ಇದ ಬಿಡ ಅವಲ್ಲ ಟೆನ್ಷನ್ ಇಲ್ಲಾರೆಂಗ. ಸರಿ ಸರಿ ತಗ ಮಾಡ್ತನಂತವ ನೀವು.
ಹಾ ಸರಿ